ಹಲೋ ಕೇೇಳಸ್ತೇ ಇಲಾವಮ್ಮ
ಹಾ ಕೇಳಿಸತದಕ್ಕಮ್ಮ ಏನ್ ಮಾಡ್ತಿದ್ದಮ್ಮಮ್ಮ
ನೀನ್ ಏನ್ ಮಾಡಾತಿದ್ಯಾ
ಹ ಗುಡ್ ಮಾರ್ನಿಂಗ್
ವೆರಿ ವೆರಿ ಗುಡ್ ಮಾರ್ನಿಂಗ್
ನಾನ ಸುಮ್ನೆ ಕೂತಿದ್ದೆ ಕುಮ್ಮ
ಏನ್ ತಿಂಡಿ ನಾನು ಪಾತ್ರೆ ಎಲ್ಲಾ ಈಚೇತಿ ತೊಳಕಕ್್ದಿ ಕುಡ ನೀರ್ ಇಡ್ಕಳವ ಅಂದ್ಬಿಟ್ಟು ತೋದ್ಾ ಒಂದೇಂದ್ ಬಿಂದಿಗೆ ಸಿಕ್ತು ಇನ್ನೊಂದ್ ಬಿಂದಿಗೆ ನಿಂತ್ಯೋತು
ಅಯ್ಯೋ ಆಗ ಇನ್ ಇನ್ ಬಿಡೋದಿನ್ನ ಸಾಯ್
ಇನ್ನಾಳನೇನು
ನಾಳನಾ
ಹ್ಮ್ ನಾಳೆನೇ ಕಾವೇರಿ ವಾಟ್ರು ಕುಡಿಯೋ ನೀರು ಬೋರ್ ನೀರ್ರೇನ ಬತ್ತತದೆ ಅದ ಕುಡಿಯಕ್ಕಾಗಲ್ಲಾ
ಹ್ಮ್ ಗೊತ್ತು ಗೊತ್ತು
ಬುಡ ಟೈಮಲ್ಲಿ ನೋಡ್ಕೊಂಡ ಹ ಇಡ್ಕಬೇಕು ಕುಡಿಯಕ ಅದದೆ ಎ ಯೂಸ್ ಮಾಡೋದು
ಈ ಇಲ್ಲಿ ಮೂರ್ ದಿನಕ್ಕ ಒಂದ್ಸಲ ಅಷ್ಟೇ ಕಾವೇರಿ ನೀರ್ ಬರೋದು ಹಾ ನಮ್ಮೂರುಗಳೇ ಚೆಂದಕಣ ಏನ್ ಮಾಡೋದು ಇದ ಏನಪ್ಪ ನಾಷ್ಟ ರೊಟ್ಟಿ ಮಾಡಿದೀವಿ
ಹಾ
ಅ ರೊಟ್ಟಿಗ ಬೆಂಡೆಕಾಯಿ ಸಾರು ಮಾಡಿದ
ರೊಟ್ಟಿ ಬೆಂಡ ರಾತ್ರಿ ಮಾಡ್ತೀನಿ ಅಂತ ಅದನೆಲ್ಲ ಮಾಡನಿಲ್ವಾ
ಖಾತ್ರಿ ಮಾಡಿದ್ದ್ೆ ಅದನ್ನೇ ಬಾಕ್ಸ್ ಕಟ್ಟಟ್ ಕಳಿಸಿರೋದು
ಹಂಗ ನಿಮ್ಮ್ ಯಜಮಾನ್ರು ಒಪ್ಪಲ್ವಲ್ಲ ರಾತ್ರಿ ಮಾಡಿರದ ಇವಾಗ ಕೊಟ್ರ ಅದಕ್ಕಾ
ನ್ ಬಾಕ್ಸ್ ಕಟ್ಬೇಕಿತ್ತಲ್ಲಾ ಈಗ ಅನ್ನ ಸಾರ್ದ್ರ ಬಾಕ್ ಮದಹೇನ ಕಟ್ಕೊಬಿಡ್ತಾರ ನಾಷ್ಟ ಕಕ್ಕ ರೊಟ್ಟಿ ಮಾಡ್ಕೊಟ್ಟು ಹ ತಿನ್ಕೊಂಡು ಟೀ ಕುಡ್ಕೊ ಈಗ ಹೋದ್ರು ನಾನು ಕೆಲಸ ಶುರು ಮಾಡಬೇಕು
ನಾನು ಎಲ್ಲ ಮಾಡ್ಬೇಕು ಕಣ ಈಗ ಈ ಕೈ ನೋದೆೇ ನಂಗ್ ಅರ್ದತ್ ಎಲ್ಲೋೋಗದೆ ನೋಡ್ದ ನೀನು ಅದ ಏನಐತೈತೆ ಗೊತ್ತಾ ಕೆಳಗಡೆ ಹಿಂಗ ಇಳ್ಸಕ್ ಆಗಲ್ಲ ನಿಧಾನ ಇಳ್ಸ್ಬೇಕು ಕೆಳ ಕೈನ ಮೇಲೆ ಹಿಂಗ ಫೋಲ್ಡ್ ಮಾಡ್ಬೇಕು ಊಟ ಅಂತಂದ್ರ ಒ ಕುಪ್ತ ಎತ್ತಿ ಬೈಗಕ್ಕಕ್ಕ ನಿಧಾನಕ್ಕೆ ಎತ್ತಿಂಗ ಅಪ್ಪಕ್ಕ
ಓ ಬಾ ಜಾಸ್ತಿ ನೋ ಬಂದ್ಬಿಟದ ಇದು ವಾಲಿನಿ ಇಬತ್ತದಲ್ಲ ಆಿಂ್ಮೆಂಟ್ ಂಟೋ ವಿಕ್ಸ್ತರಾ
ವಾಲಿನಿಿನ
ಹಾ ವಾಲಿನಿ ಅದಚ್ಚು
ತಡಿ ಹೇಳ್ತೀನಿ ಯಾವ್ದೋ ಇಲ್ಲ ಅದಕ್ಕವಾ ಅದೇನೋ ನನ್ಗ ಹೆಸರು ಅಂತಾರಲ್ಲ ಹ ಬುಡು ಹೇಳು ಚಿನ್ನ ಅಮೇಲೆ ನಿನ್ನೇನವ ಅದೇ ಯಾವದೋ ಓಡೋ ಪಿಕ್ಚರ್ ಅದ ಮೇಲೆ ಮ ಸಂತದ
ಅದಾ ಅದೇನ್ಸುತ್ತ ಅದು
ಲದು
ಮತ್ಸರ
ನೀ ನೀ ಏನಿಲ್ಲ
ಅದೇ ಅದನ್ನ ಬೇಗ ವಾಸಿ ಮಾಡ್ಕಾ ಕ್ಸ್ ಹಚ್ಬಿಟ್ಟು ಬಿಸ್ ಹದ್ ಬಿಡು ಚೆನ್ನಾಗಿ ಇಿಸಪಿಸಿ
ಏ ಇದು ವಾಯು ಮಾತ್ರ ಬರ್ತದೆ ಮಿಡ ಲ್ಲಿ ತಸ್ಕ ನುಂಗಿ ಹಯ್ತದೆ ಅಂತಾರಲ್ಲ ನಿಜ್ವ ಅಲ್ಲ ಬೇರೆ ಪಾರ್ಟಲ್ಲಲ್ಲ ಬಿಟ್ಬಿಟ್ಟು ಇಲ್ಲಿ ಮೊಳಸಂದಿತವು ಆಯಡ್ ಕಣದ
ಏ ಯಾರ ಗೊತ್ತು ಒಂದೊಂದ್ಸತಿ ಹಂಗ ಆಗೋಯ್ತ ಕಣ ನ ನನ್ಗೆ ತೋಳೋದಲ್ಲ ನಂದ ತೋಳ್ದಪ್ಪ ಅಲ್ವಾ ಅಲ್ಲಿ ಹಿಡ್ಕತ್ತ ವಾಯಿ ಬಳ್ಸ ಅಲ್ಲ ಅಂಗ ಅಕ್ಕ ಬಿಡ್ತದ ನೋವು ಒಂದಸ ಚಳಕ್ ಚಳಕ ಅತಿದ್ದ ನಿಮ್ಗ
ನರ ಸೆಂಟ್ರಲ್ಲಿ ನರಾವತದಲ್ಲ ಗೊತ್ತ ಅ ಮತ್ತೆ ಒಳ್ಳೆ ಹಿಂಸಾ ಹೋಗದ ನಂಗ
ನೋಡೋ ಮಿರು ಏನಾರು ಒಂದ್ ನಾಡ ಒ
ಅ ನಮೂವ ಅಂತಾಳ ಇಲ್ಲಿ ಗೌರ್ಮೆಂಟ್ ನಮ್ಮವ್ವ ಹಸ್ಪಿಟ್ಲ್ವ್ ಹೋಗಂಬ ಒಂದ್ ಇಂಜೆಕ್ಷನ್ ಮಾಡ್ಸಮ್ಮ ನೀನ್ ಎಂತ ಮಾತ್ರ ನುಂಗುದ್ರು ವಾಸಿ ಆಗಲ ಕಣ
ಆಕ್ ಸೆಕೆಂಟ್ ಲ
ಹ್ಮ ಅ ಅಂತದೆ ಬಾ ಹೋಗಮ್ಮ ಹನ್ನೊಂದ್ ಗಂಟ ಅಷ್ಟೊತ್ತಿಗೆ ಯಾವತ್ತು ಹತ್ತವರೆಗೆ ಡಕ್ರ್ ಬಂದರಂತ
ಹ್ಮ್
ಹನ್ನಂದ್ ಗಂ ಗೋಗಂಬ ಹಾಕ್ಸ್ಕೊಬ್ರಮ್ ಅಂತ ಅಂತಾಳವ ಮನೇಲೆಲ್ಲ ಕೆಲಸ ಮುಗಿಸ್ಬಿಟ್ರೆ ಹೋಗಿದ್ದ ಇದೊಂದೊಳಗ ಬರ್ಬೋದು ಜನ ರಶಿದ್ರುವೆ ಈಗ ಹೂ ಹೋಗ್ಬಿಟ್ಟು ಕೆಲಸ ಮಾಡ್ದ ಅ್ಯ್ ಮನಲಿ ಕೆಲ್ಸ ಅದ ಮನಲಿ ಕೆಲಸ ಅದ ಅಂತ ಅನ್ಸ್ತ ತಲೆ ಹಯ್ ಅದಕ್ಕೆ ಹೇಳಿದ್ದು ಎಲ್ಲ ಮುಗಿಸ್ಬಿಟ್ಟು ಒಂದ್ ಅರ್ಧ ಗಂಟೆ. ಲೇಟ್ ಆದ್ರೂರವಾಗಿಲ್ಲ ಹೋಗಂಗಿರವ ಅಂದಿ.
ಹ್ಮ್ ಹಾಗೆ ಮಾಡು ನೀನ್ ನಾಷ್ಟಾ ಎಂತಿಂದ ಏನು.
ನಾಷ್ಟ ಏನು ಮಾಡಿಲ್ಲ ಕವಾಟ್ಟಿ ಮಾತ್ರ ಎರಡ್ ಸಲ ಕುಡ್ದಿ ನಾಷ್ಟ ಮಾಡಿಲ್ಲ ನಾಷ್ಟ ಚಿತ್ರಾನ್ನ ಚಿತ್ರಾನ್ನ ಅಂದ್ರ ಹುಣಸ ಹುಳಿ ಚಿತ್ರಾನ್ನ. ನಿಂಬೆಣ್ ಚಿತ್ರ ನಾನೂಲ್ಲ ಏನು ಇಲ್ಲ.
ಹುಣಶಾವಳಿ ಚಿತ್ರ ಹೆಂಗೆ ಮಾಡದು.
ಚನ್ನ್ ಮಾಡತ್ ಕಣ ಅವ್ವ ಮಾಮೂಲಿ ಒಗ್ಗರಣೆ ಮಾಡಲ್ವ ಸೇಮು ಹಸಿಮೆಣಸಿಕಯಿ ಹಾಕಲ್ಲ ಹಸಿ ಮೆಣಸಿಕ ಮಾಮೂಲಿ ಸಾಸಿವೆ ಕಳ್ಳಬೇಳ ಕರ್ಬೇಿನ ಸೊಪ್ಪು ಈರುಳ್ಳಿ. ಹಸಿ ಮೆಣಸಕಾಯ ಹಾಕಲ್ಲ ಹಾವ್ವಾ ಒಣ್ಣ ಮೆಂನ್ಸಿಕಾಯಿ.
ಒಂಮೆಂಚಿಕಾಯಿ ಹಾಕ್ಬಟ್ಟ್ ಉಂಶೇನ್ನು ಹಾ.
ಒಂದ ಚೂರ್ ಅರ್ಶನ ಹಾಕ್ಬಿಟ್ಟು ಚೆನ್ನಾಗ ಫ್ರೈ ಮಾಡಬಟ್ಟು. ಹುಣಸೆ ಹುಣಸೆ ಹುಳಿ ನಾ ನೆನ್ ನೆನ್ಸಿಕಂದಿರ್ತಾ ಉಂಶೇನ್ನ ನಾ.
ಹಾ ಹ ಹ ಓ ಸರೋಜಮ್ಮ ಅಂತ ಮಾಡ್ಕೊಡ್ತಿತ್ತು ಕಣಪ್ಪಾ.
ಹಕ್ಬಿಟ್ಟು ಸ್ವಲ್ಪ ಉಪ್ಪ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಹಾಕ್ ಮಾಡ್ಬಿಡೋದು ಸ್ಟವ್ವ ಅದಕ್ಕೆ ಎತ್ತಿ ಮಾಡಿರ್ತಿ ಮೇಲ ರೈಸ್ ನ ಎತ್ತಿ ಹಾಕ್ಬಿಟ್ಟು ಚೆನ್ನಾಗ್ ಮಿಕ್ಸ್ ಮಾಡ್ಬಿಡೋದು ಎಷ್ಟು. ಚೆನ್ನಾಗಿರುತ್ತ ಗೊತ್ತ ಈ.
ಹ್ಮ ಚಂದ ಚಂದ ತಾನೆ ಅದೇ ನಮ್ಮ ಪಕ್ಕದ ಮನ್ಲಿ ಸರಾಸಮ್ಮ ಅಂತ. ಅತ್ತಾ ಅದ ಅಂತ ಹೇಳ್ತಿರ್ಲಿಲ್ವ ನಾನು.
ಹಾ ಹಾ ಹಾ.
ಆಪ್ಉಳಿಯದ ಪಣೋದು ಬತ್ ಮಾಡೋದನೆ ಕಾಯ್ಕ್ತಿ ದಿ ನಾನು. ಅದು ಬಯ್ಯೋರ ಹುಮ್ಮ್. ಹ್ಯಾ ಬೇಡ ಅದ. ಕ ಇಸ್ಕೊಂಡೆ ಅವ್ರ ಅವ್ರು ಮಾಡ್ಕೊ ತಿನ್ಲಿ ಬಿಡು. ಅವ್ರಗ್ಯಾರ ಕೊಟ್ಟರು ಅಂತ ನಮ್ಮಕ್ಕ. ಕೇಳುದ್ರಾ. ನಾನ ಏನ್ ಮಾಡ್ತಿದ್ದೆು ಯೋಳು.
ಹ್ಮ್ ನಂಗೊಂದಚೂರು ಕೊಟ್ಬಿಟ್ಟ ಚೆನ್ನಾಗಿರುತ್ತ ಕಣ ಆಮೇಲೆ ಏನ ಗೊತ್ತಾ ನಿಗ್ ಎಷ್ಟೇ ಮಟ್ಟಗ ಹಾಕ್ಬಿಟ್ಟು ಮಾಡ. ನಮ್ಮವ್ವ್ನ್ ಮಾಡ್ತಲ್ಲಲ್ಲ ಟೇಸ್ಟ್ ಕೈಯಲ್ಲಿ ಆ ಟೇಸ್ಟ್ ಯಾವದೇ ಕಣಕ್ಕೂ ಬರದಿಲ್ಲ ಆ
ಮೂರ್ದುಇತಪುಪುಟ್ಟರು
ಆಮೇಲೆ ಎಲ್ಲಾನು ನಾವ್ ರೆಡಿ ಮಾಡಿ ಒಂದ್ ಸೈಡ್ ಅಲ್ಲಿ ಇಟ್ಕೊಂಡ್ರರ್ತೀಮಿ ಅವ್ರ ಹಂಗಲ್ಲ ಅಲ್ಲೇ ಸ್ಪಾಟ್ ಅಲ್ಲೇ ಮುರ್ದ ಮುರ್ದ್ ಎಸಿಥಳನಮ್ ಅವ್ವ್. ಹೂ ಒಗ್ಗರಣೆಗೆಗಾಕ್ ಬಿಟ್ ಕರ್ಬೇವ್ ಸೊಪ್ ಕಿತ್ಕಬರಕ್ಕೋಯ್ತಾಳ ಗೊತ್ತಾ
ಅದು ಟೇಸ್ಟು ಕ
ಹ ಆತರ ಇವ್ರದೆಲ್ಲ ನಾವ್ ಎಷ್ಟೇ ಮಟ್ಟಕ್ ಮಾಡದ್ರುವೇ ಆ ಟೇಸ್ಟ್ ಯಾವ್ದೇ ಕಾಣಕ್ಕೂ ಬರದಿಲ್ಲ.
ಕೊಂಡು ಮಡಿಕೊಂಡು ನೀಟಾಗಿ ಒಗ್ಗರಣ ಹಾಕಿ ನಾವ್ ಅನ್ನ ನೀ ಕಲ್ಸ ಮಾಡ್ತೀನಲ್ಲ ಆದ್ರೂ ಆ ಟೇಸ್ಟ್ ಬರಲ್ಲ
ಬರೋದೇ ಇಲ್ಲ ಚಿಕ್ಕೊಳಗ ಬಾಳ ಇಷ್ಟ ನಮ ದೊಡ್ಡ ಅಯ್ಯೋ ಅಜ್ಜಿ ಚಿತ್ರನನೆ ಅಂತಳ ನಮ್ ಪ್ರಿಯ ತಿಂತಾಳ ಚಿನ್ನಿ ತಿನ್ನಲ್ಲ ಅವಳಗ ನಿಂಬೆಣ್ ಚಿತ್ರನ ಅಂದ್ರೆ ಪ್ರಾಣ ಅಗೆ
ನೋಡು ಮದೇ ನಮ್ದಿಶುಂತರ ನಮ ದಿಶಂಗ್ ಬಾರಿ ಇಷ್ಟ ಚಿತ್ರ ಹ್ಮ್ ಅದು ಹ ನಮ ದಿಶಂಗ್ ಇಷ್ಟ ನಿಂಬೆಹಣ್ ಚಿತ್ರಾನ ಇವ್ನಿಗೆ ಅದ್ ನಾಷ್ಟ ಅಂದ್ರೆ ಗಲ್ಲ ನಮ್ ಅಪ್ಪು ಅನೋನ್ಗೆ ಅಪ್ಪುಗ ಕೊಡೋಬೇಕಾರ ಬ್ಯಾಳ ಸರ ದಿನ ತಿಂತಾನ ಅದು ತುಪ್ಪಾ ಕಂಡು ಬ್ಯಳೆಸರಲ್ಲ ಅನ್ನ ಕಲ್ಸ್ಕ ತಿಂತಾನ ಅದ್
ನಾನ್ ಇವ್ರಗ ರೂಢಿ ಮಾಡ್ಬೇಕು ಅಂತೀನಿ ತಿನ್ನೋದಿಲ್ಲ ಕಣ ಇವ್ರ್ ಏನ ಮಾಡದು
ನೈಸ್ ಮಾಡಿ ಹೆಂಗ ಹಂಗ ಮಿಕ್ಸ್ ಮಾಡಿರದ್ ಅವ್ರ ಗೊತ್ತಾಗ ಬಾರ್ದ್ ಹಂಗ ತಿನ್ಸ್ಬೇಕ್ ನೀನ್
ಆ ಇವ್ಳ್ಗಾದ್ರೆ ಹೆಂಗ ಒಂದ್ ಪಕ್ಷ ದೋಸೆ ಗಿಸೆಗಾಕ ಕೊಟ್ಬಿಡ್ ನಿ ದೊಡ್ಡೊಳಗ ಈ ಚಿಕ್ಕವಳ್ ಅವ್ಳಲ್ಲಾ ಮೊಸರು ಮಜ್ಗ ಅಂದ್ರೆ ವಾಂತಿ ಮಾಡ್ಕ ತ್ರಲ್ಲ ಯಾಕ ಅವಳು
ಹೋದ್ ಚಿಕ್ಕ ವಯಸ್ಸಿಂದ ಅಭ್ಯಾಸ ಮಾಡ್ಸಿಲ್ವಲ್ಲ ಅ
ಹಾ ಏನ್ ಮಾಡ ಇವಳು ಮೊಸರು ಮಜ್ಗ ಅಂದ್ರೆ ಪ್ರಾಣ ಇವ್ಳಗಾ
ಹಾ ಈಗ ನಿ ನಿಮ್ಮ್ ಮನೇಲಿ ಯಾರ್ಗ ಇಷ್ಟ ಇ ಳ್ಳ ಒಳೋದು
ನಮ್ಮ್ ಮನೇಲಿ ಎಲ್ಲರೂ ತಿಂತಾರ ಮುಸ್ರುಮ ನಮ್ ಸುಜಾತ್ ತಂಗ್ ಇಷ್ಟ ಇಲ್ಲ
ಹಾ ಅವಳು ಸೇರಲ್ವಲ್ಲಾ ಹ ಅವಳ ಸೇರಲ್ಲ ಹ ಹ್ಮ ಏನೋ ಕೆಲವ ಮಕ್ಳುಂಗ ನಮ್ ಹೂವ ನಮ್
ತಿಂತೀನಿ ನಾ ಚಿನ್ನಿನ ತಿಂತಾಳ ಹೂವ ನಮ್ಮ ಅಣ್ಣಯ್ಯ ಎಲ್
ಏನ ಗೊತ್ತಾ ನ ಈಗ ನಮ್ಮಲ್ಲಿ ಅಹ ನಮ್ಮ ತ್ತಿಂದಲ್ಲ ಮೂಡೋ ನಮ್ಮ್ ಅಪ್ಪ ತಿಂತದ ನಮ್ಮವ ನಮ್ಮ ಅಜ್ಜಿ ನಮ್ಮ್ ಊರವ ಎಲ್ಲ ತಿತ್ತಾರ ತುಪ್ಪ ಈ ಬೆಣ್ಣ ಇಂತದಲ್ಲ ಅದ್ರ ನಮಗ ರೂಢಿ ಮಾಡ್ಲಿಲ್ಲ ಈಗ ನನ್ನ ಮಕ್ಳು ತಿಂತಾವ ಎಷ್ಟು ಮಟ್ಟಕ್ಕೆ ತಿನ್ ಹ್ಞ ಹ ನಾ ತಿಿಂದಲ್ಲ ನನ್ ಮಕ್ಳು ತಿಂತಾವ ಅಷ್ಟು ಚಪರಸ್ಕ ತಿಂತವ ನನಗಿಷ್ಟ ಇಲ್ಲ ಅದು ಆತರ ನಮ್ಗ ಚಿಕ್ಕ ವಯಸ್ಸಿಂದಬ್ ಅಭ್ಯಾಸ ಮಾಡಬಿಟ್ರ ನಮ್ ಅಂಗ
ನಮ್ಗ ಬೆಳ್ದ ರೂಢಿ ಆಗ್ಬಿಟ್ಟದಲ್ಲ ಅದೇ ಇದು
ಆ ಮಕ್ಳುಗ ಅವ್ಳಗುವಾಗ ಅದು ಕೊಟ್ಟರು ರೂಡಿ ಮಾಡಿಲ್ವಲ್ಲ ಅದರಿಂದ ಒಳಗೆ ಅದ್ರ ಅದ್ರ ಮೇಲೆ ಇಂಟ್ರೆಸ್ಟ್ ಉಂಟಾಗದ
ಇಂಟ್ರೆಸ್ೇ ಇಲ್ಲ ಅನ್ನೋದೇ ಅವಳಗ್ ಇಂಟ್ರೆಸ್ಟೇ ಇಲ್ಲ ಅವಳಗ್ ಆಗದೇ ಇಲ್ಲ ಅನ್ಕೋ
ಅವಳ ಮೈಂಡ್ಲಿ ಕೂತ್ಬಿಟ್ಟದ ಅದಕ್ಕಾವ
ಪುಟದ ಮೊಖನ್ ಎಲ್ಲಾ ಹಂಗಗೆ ಸಿಂಡ್ರಸ್ಕ ಬಿಡ್ತಾಳ ನೋಡ್ಬಿಟ್ರ ಆಮೇಲೆ ಏನ ಗೊತ್ತಾ ಈ ಮೊಸರುವನ್ನ ಕಲ್ಸಿರ್ತಿೀವಲ್ಲಾ ಕೈಯಲ್ಲೂ ಅವ ತಿಸಕೊಳ್ಳೋದಿಲ್ಲ
ಆ ಮತ್ತ ಓ ನ ನಮ್ಮ ಅವ್ವನ ಕಣ್ಣಂಗ ಆಯ್ತು
ಹೂ ಬೇಡ ಬೇಡ ಬಿೇಡ ನಿಂಗ್ ಮೊಸರನ್ನ ಕಲ್ಸಿದರಿ ನಂಗ ಬೇಡ ಆ ಕೈಯಲ್ಲಿ ತಿನ್ಸ್ಬಿಡಿ ನಂಗ ಅಂತಲ ಏನ ಮಾಡದು ಈತರ ಆಗ್ಬಿಟ್ರ ಈಡ್ಲೆ ಎಲ್ಲ ಆಗೋಯ್ತೇವಿ ಈಕ್ಳಗ
ಬೆಳ್ ಬೆಳೀತಾ ಇನ್ನುೂ ಅದೆಲ್ಲ ಹೈಕ್ಳಗೆ ಇನ್ನು ತಿನ್ಬೇಕು ಉಣ್ಬೇಕು ತಿನ್ನೋಣಾಯಕ ಚೆನ್ನಾಗಿ ಅಚ್ಕಟ್ಟಾಗಿ ಮಾಡ್ಕೊಡ ತಿನ್ಲಿ ವೆರೈಟಿ ವೆರೈಟಿ
ಹ್ಮ್ ನೀವರು ತಿನ್ನೋ ಊಟಗ ಮಾಡ್ಬೇರೆ ಕೊಡ್ತಾರ ಕೂತ್ಕೋ
ನಮ್ ತೇಜ್ ಆಲ್ರೌಂಡರು
ಅವನ ಸರಿ ಅಹ ಅದು ಹ ನಾವು ನೋಡಿ ಇನಿಕವ್ ಎಸ್ಟು ಉದ್ದ ಬೆಳಕಣದು ಗಂಡು ಇನ್ನೊಂದ ಏಳ್ಬೇಕೂ ಮಾಯಮ್ಮ ಬೆಳಿಗ್ಗೆ ರೊಟ್ಟಿ ಸುಟ್ಟ ತಿದ್ದ್ ಅಪ್ಪುಬಂದ ಪಕ್ಕದಲ್ಲಿ ನಿಂತ್ಕಂಡ್
ಹಾ
ನನ್ಗಿಂತ ಎತ್ರ ಬೇಲ್ಕಂಡನ್ನ್ ಕಾಯಮ್ಮ ಹ ಕಣ್ಣ ನನ್ಗಿಂತ ಒಂದ ಇಂಚ ಉದ್ಧ ಅವ್ನಕಣ ಒಂದ್ ಇಂಚಕ ಎರಡು ಇಂಚ ಉದ್ದವನ ಅವ್ರ ಅಪ್ಪ ಹ್ಮ ಅವ್ರಪ್ಪಂಗ ಕಿವಗ್ ಬತಾನೆ
ಪರವಾಗಿಲ್ವಲ್ಲಾ ಹಂಗಾರ ನೀ ನೀನ್ ಫುಲ್ ಖುಷಿ ನಿಮ್ಮ ಯಜ್ಮಾನ್ರು ಖುಷಿ ಪಟ್ಟಿರ್ತಾರ ಬಿಡು ಅಪ್ಪು ಅವನು ಚೀಕ್ ಅಲ್ವ ಅವನು ಸ್ವಲ್ಪ ನಿಮ್ಮ ಅವನು ಯಾರಪ್ಪಾ ಚಿಂಟು
ಹ ಹ ಚಿಕೂ ಅದ್ರ ಸಣ್ಣ ಅಲ್ವ ಸಣ್ಣ ಆದದ್ರ ಉದ್ದಕ ಅವ್ನ
ಉದ್ದು ಹೈಟ್ ಅವನೆ ಗೊತ್ತು ಹೈಟ್ ಅವ್ನನೆ ಫೋಟೋದಲ್ಲಿ ನೋಡಿದೀನಿ ಯಾರ ಮದ್ವಿಲಿ ಯಾರ್ ಮ ಫೋಟೋ ಕಳಿಸಿದ್ದಲ್ಲ ನೀನು ಮದುವೆಲ್ಲ ಸೀಮಂತದ ಫೋಟೋ ಕಲ್ಸಿದಿಯಲ್ಲವ್
ಸೀಮಂತತ್ ಇರ್ಬೇಕು ಯಾವ್ದು ಗೊತ್ತಿಲ್ಲ
ಯಾರ್ದು
ಏ ಯಾವ ಅಳೆ
ಸುದಿ ಸುದಿ ಸುದಿ ಸುದಿ ಮದ್ವೇದು ಮದ್ವೇದ ಇಲ್ಲ ಸೀಮಂತದ ಫೋಟೋನ್ ಏನ ಕಳ್ಸಿದೆ ನಂಗ ಒಟ್ನಲ್ಲಿ ಪಕ್ಕಾ
ಹ ನಂಗತೂ ನೆನಪಿಲ್ಲ ಆ ಇವಾಗ ಇನ್ನು ಉದ್ದ ಬೆಳ್ಕೊಂಡ್ ಬಿಟ್ಟವನ್ನ್ ಎಷ್ಟು ಉದ್ದವನ್ ಗೊತ್ತ ಅವ ಅದ್ರ ದಪ್ಪ ಇಲ್ಲ
ಯಾರ ಅವನಾ ಸರಿ ಆಮೇಲೀ ಮಾಡ್ತೀನಿರಮ್ಮ ಹಾ ಹ